ಊಟ ಮಾಡುದ್ರಾ
ಊಟ ಆಯ್ತು ನಿಮ್ದು
ನಂದ ಇನ್ನ ಎಲ್ಲಾ ಮಾಡ್ಬೇಕು ಇನ್ನ ಎಲ್ಲಾ ಮಾಡ್ಬೇಕು ಇವಾಗ
ಹೌದಾ ಅಮ್ಮ ಊರ್ ಮ ಹಲೋ ಗೊತ್ತಾಯ್ತು ಸರಿ ಏನ್ ನತಾರಪ್ಪ ಏನ್ ಜಾಬ್ ಮಾಡ್ತ ಓ್ತಾ ಇದ್ದೀರಾ ಓದ್ತಾ ಇದ್ದೀರಾ ಇಲ್ಲಾ ಮದ್ವೆ ಆಗಿದೀಯಾ ಅಂತ ಕೇಳ್ದೆ ಹಲೋ ಹೌಸ್ ವೈಫಾ ಸರಿ ಹಾ ಗೊತ್ತಾಯ್ತು ಗೊತ್ತಾಯ್ತು ಸರಿ ಸರಿ
ನೀವೇನ್ ಮಾಡ್ತಿರೋದು
ನಾು ಸೇಮ್ ಹೌಸ್ ವೈಫ
ಎಲ್ಲಿ ನಿಮ್ಮನೆ
ನಮ್ದು ಗುರ್ವೀನ್ಪುರ ಗುರಿಣಪುರ ಗುಂಡರುಪಟೆ ತೂಕು ಚಾಮರಾಜನಗರ ಪ್ರಜಿಲ್ಲ ಚಾಮರಾಜನಗರ ಡಿಸ್ಟ್ರಿಕ್ಗೆ ಹ್ಮ್ ಅಲ್ಲಿ
ಸರಿ ಸರಿ ಹಾ ಏನ್ ಸ್ಪೆಷಲ್ಲು
ಮಾಮೂಲಿ ಅನ್ನ ಸಾಂಬಾರ ನಿಮ್ಮ್ ಮನೇಲಿ
ಮಾಮೂಲಿ ನೇ ಸೇಮ್ ಮಕ್ಕಳು ಮಕ್ಳು ಮಕ್ಕಳು
ಇಲ್ಲ ಮದ್ವೆ ಇಲ್ಲ ಮದ್ವೇ ಆಗಿ ಈಗ ಒನ್ ಮಂತ್ ಆಗಿದೆ ಅಷ್ಟೆ
ಹೌದಾ ಸರಿ ಸರಿ ಸರಿ ಹಾ ಹಾ
ಎರಲ್ಲಿ ನನ್ ಮದ್ವೆ ಆ ಮೇ ಎಂಟರಲ್ಲಿ ನನ್ ಮದ್ವೆ ಆಗಿರೋದು ಜಸ್ಟ್ ಒಂದ್ ತಿಂಗನೂ ಆಗಿಲ್ಲ ಒ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಅಷ್ಟೇ ಮದುವೆ ಹಾಗಿ ಹೌದು
ಸರಿ ಸರಿ ಸಾರಿ
ನಿಮ್ಗೆ ಮಕ್ಳು ಪರವಾಗಿಲ್ಲ ಬಿಡಿ ನಿಮ್ಗೆ ಹೆಂಗ ಗೊತ್ತಾಗುತ್ತೆ ಮಗಳು ಇದ್ದಾಳ ಸರಿ ಸರಿ ಸರಿ ಹಾ ಹಾ ಹ ನಿಮ್ಮ್ ಹಸ್ಬೆಂಡ್
ನಮ್ಮ ಹಸ್ಬೆಂಡ ಫಾರ್ಮರು
ಹೌದಾ ಸರಿ ಸರಿ
ಏನ್ ಸಮಚ್ ಚರ ಏನ್ ಮಾಡ್ತಿದ್ದೀರಾ
ನಾವ ನಾನು ಹೊರಗಡೆ ಹೋಗ್ತಾ ಇದ್ದೆ ಮೈಸೂರ್ ಹೋಗ್ತಾ ಇದೆ ಅವನ್ನ ನೀ ಮಾಡಿದ್ರೆ ಇಷ್ಟೇ
ಹೌದಾ ನಾನ್ ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೆಲಸ್
ಹಾ ಚೆನ್ನಾಗ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ನೀವ್ ಮಾತಾಡ್ತಿರದೆಲ್ಲ ಸ್ಪಷ್ಟವಾಗಿ ನೀಟಾಗಿ ಕೇಳ್ ಅದೇ ನೀವ್ ಅವತ್ತು ನೀವು ಅವ ಕಾಲ್ ಮಾಡಿದಾಗ ಕ್ಲಾರಿಟಿ ಇರ್ಲಿಲ್ಲ. ಇವತ್ ಚೆನ್ನಾಗ್ ಕೇಳ್ತಿದೆ
ಹ್ಮ್ ನಮ್ಮೂರಲ್ ನೆಟ್ವರ್ಕೆ ಸಿಕ್ಕಲ್ಲ ಸರಿಯಗಿ ಜಮೀನಲ್ಲಿ ಮ ಜೋಳ ಕಂಬು ಅವ್ರೆ ಕಾಳು ಉಳ್ಳಿಕಾಳು. ರಾಗಿ ಇಂತದ್ ಅಷ್ಟೆ ಇನ್ನೇನು ಹಾಕಲ್ಲ.
ಹೌದಾ
ಮಳೆ ಬಂತ ಆ ಕಡೆ?
ಮಳೆ ಇಲ್ಲ ಈ ಕಡೆ ನಿ ಮಳೆ ಇಲ್ಲ ಇಲ್ಲ ಇಲ್ಲ ಮಳೆ ಇಲ್ಲ.
ಹಾ
ಮೊನ್ನೆ ಬನ್ ಮೊನ್ನೆ ನೀವ್ ಫೋನ್ ಮಾಡ್ದಾಗ
ಹ
ತಿಲ್ಲ ಮಳೆ
ನಮ್ಮುರ್ ಕಡೆಗು ಸುಮಾರಾಗ್ ಜೋರಾಗೆ ಒಯ್ ತು ಫಸ್ ಟು ವಾಯ್ಸ್ ಬ್ರೇಕ್ ಆಗ್ತೈತೆ. ಹಲೋ ವಾಯ್ಸ್ ಬ್ರೇಕ್ ಆಗ್ತೈತ್ ನಿಮ್ದು.
ಇವಾಗ ಕೇಳ್ತಾ ಇದಿಯಾ?
ಹಾ ಇವಾಗ ಕೇಳ್ಸುತ್ತೆ. ಹಲೋ
ಹಲೋ ಇಲ್ಲ ಇಲ್ಲ ಇಲ್ಲ ನನ್ಗ್ ಚೆನ್ನಲೋ ಹಲೋ ಅದೇನೋ ಟ್ರಾವೆಲ್ ಮ್
ಕೇಳಿಸ್ತಾನೆ ಇಲ್ಲ. ಹಾ ನನಿಗ್ ಕೇಳಿಸ್ತಾನೆ ಇಲ್ಲ ವಾಯ್ಸ್ ಕಟ್ಟಾಗುತ್ತೆ.
ಏ ನನ್ಗ್ ಚೆನ್ನಾಗ್ ಕೆಡಿಸ್ತ ಚೆನ್ನಾಗಿ ಕೇಳಸ್ತಾ ಇದೇ.
ಹ್ಮ್ ನಿಮ್ ವಾಯ್ಸು ಇಲ್ಲ ಬೈಕಲ್ ಏನ್ ಹೋಗ್ತಿದ್ದೀರಾ ನೀವು?
ಹಾ ಇಲ್ಲ ಇಲ್ಲ ಕಾರಲ್ಲಿ ಹೋಗ್ತಾ ಇದೆ ಅದು ಟ್ರಾವೆಲ್ ಮಾಡ್ತಿ ಇಲ್ಲ ಅದ್ರಿಂದ ಒನ್ನೊಂದ್ ಕಡೆ ನೆಟ್ವರ್ಕ್ ಇರಲ್ವಲ್ಲ. ಹಾ ಅಲ್ಲ ಕೆಳ್ಸಿಲ್ಲ ಅಷ್ಟೇ ನಿಮ್ಗೆ.
ಹಾ ಅದೇ ಇರ್ಬೇಕು ಒಂದೊಂದ್ಸರಿ ಕಟ್ ಆಗತ್ತೆ ಅಷ್ಟೆ ಹೇಳ್ಬೇಕು ಎಲ್ಲಾ ಚೆನ್ನಾಗಿದ್ದಾರಾ ಆರಾಮ ಹ್ಮ್ ಎಲ್ಲಾ ಚೆನ್ನಾಗಿದ್ದಾರಾ ಹ್ಮ್.
ವಿಶಾಲ್
ನಾನು ಬಿ ಎ
ಹಾ ಸರಿ ಸರಿ ಮತ್ತೆ ಇನ್ನೇನ್ ಸಮಾಚಾರ
ನೀವೇನ್ ಮಾಡಿದ್ರಿ ಅಷ್ಟ ಅಲ್ಲಿಗ ಹ ಯಾವ ಸಬ್ಜೆಕ್ಟು
ಕನ್ನಡ
ಮೇಜರ್ ಕನ್ನಡ
ಮೇಜರ್ ಕನ್ನಡ
ಹಾ ಹಾ ಜಾಬ್ ಹುಡುಕ್ತಿದ್ದೀರಾ
ಇಲ್ಲ ಇಲ್ಲ ಜಾಬ್ಬೇನು ಹುಡುಕ್ತಾ ಇಲ್ಲ ನೋಡಣ ಇವಾಗ ತಾನೆ ಜಸ್ಟ್ ಮದುವೆ ಆಗಿರೋದು ನೋಡೋಣ
ಹ ಹಾ ಹಂಗಲ್ಲ ಅಂದ್ರೆ ಹೋಗ ಇಂಟ್ರೆಸ್ಟ್ ಇದ್ಯಲ್ಲ ಹ್ಮ್ ಅದಕ್ಕೆ ಕೇಳ್ದ ಇನ್ನೊಂದೆರಡು ವರ್ಷ ಓದ್ಬೇಕಲ್ಲ ನೀವು
ಹಾ ಹೌದು
ಟೀಚಿಂಗ್ ಫೀಲ್ಡ್ಗಾನ ಹೋಗ್ಬೋದು
ಹಾ ಅದಕ್ಕೆಲ್ಲಾ ಬಿ ಎಡ್ ಆಗಿರರ್ಬೇಕಲ್ಲ
ಅದೇ ಅದೇ ಇನ್ನೆರಡು ವರ್ಷ ಹೋಗ್ಬೇಕು
ಹಾ ಹೌದು ಮತ್ತೆ ಇನ್ನೇನ್ ಸಮಾಚಾರ
ನೀವು ಬಿ ಎ ಬಿ ಎ ಆದ್ಮೇಲೆ ಬಿ ಎಡ್ ಮಾಡಿದ ಸರೋಗಿರದೇನ
ಹೌದು ನಾನು ಎಮ್ ಎ ಮಾಡ್ಬಿಟ್ಟೆ ಅದೆ
ಹ ಇವಾಗ ಎಮ್ ಎ ಮಾಡಿ ಮತ್ತೆ ಬಿ ಎಡ್ ಬಿ ಎಡ್ ಮಾಡ್ಲೇಬೇಕು ಮಾಡ ಹ ಎರಡು ವರ್ಷ ಬಿ ಎಡ್ ಎ ಮಾಡಿದಿದ್ರೆ ಸುಮಾರು ಬೂದಿದಿ
ಹೌದು ಹೌದು ಅದೇ ಪ್ರಾಬ್ಲಮ್ ಅಗೆತಿ ಪ್ರದಿ ಇವಾಗ
ಹೂ ನಿಮ್ ಗೊತ್ತಾಗಿಲ್ವಾ
ಸೇರ್ಬಿಟ್ಟಿದ್ನಲ್ಲಾ ಆಮೇಲೆ ಗೊತ್ತಾಗಿದ್ದು ಆಗಿರ್ಲಿಲ್ಲ ಇಷ್ಟು ಬಿ ಎಡ್ ಕಂಪಲ್ಸರಿ ಇರಲಿಲ್ಲ ಆಗ
ಎಷ್ಟ ವರ್ಷ ಆಯ್ತು ನೀ ಮಾಡಿ
ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲೇನೋ ಮಾಡಿದ್ದು.
ಅವಾಗ ಅಂದ್ರೆ ಸ್ಕೂಲಲ್ಲಿ ಇಷ್ಟು ಕಂಪಲ್ಸರಿ ಕೇಳ್ತಿರ್ಲಿಲ್ಲ ಇವಾಗ ಕೇಳೆ ಕೇಳ್ತಾರೆ ಈಗೊಂದೆರಡ್ ವರ್ಷದಿಂದ ಕೇಳ್ತಾರೆ.
ಆ ಹಾ ನಾವ್ ಓದ್ಬೇಕಾದ್ರೂನು ಇತ್ತು
ಹಾ ಹಾ ಹಾ
ನಂದು ಟೂ ತೌಸಂಡ್ ಟೂ ತೌಸ್ ತೌಸಂಡ್ ಏಟಿನಲ್ಲಿ ಡಿಗ್ರಿ
ಹೌದಾ ಹ ಹ ಇವಳು ಮಗ್ಳು ಎಷ್ ಷ್ಟನೇ ಕ್ಲಾಸು?
ಅವಳು ಥರ್ಡ್ ಸ್ಟ್ಯಾಂಡರ್ಡ್ ಇವಾಗ
ಥರ್ಡ ಸ್ಟ್ಯಾಂಡರ್ಡ ನೀವು ಎಲ್ಲಿಂದ ಎಲ್ಲಿಗೆ ಮದುವೆ ಆಗಿರೋದು ಅನ್ನೂರಲ್ಲೇ ಮದುವೆಯಾಗಿರೋದ?
ಇಲ್ಲ ನಾವು ದೂರದಿಂದ ಮದುವೆ ಆಗಿದಿವಿ. ಹಳ್ಳಳ್ಳಿಯಿಂದ ಅನ್ನೋರುಗ್ ಮದುವೆ ಆಗಿರೋದು.
ಹೌದಾ ಸ್
ನಂಜನಗೂಡ್ ತಾಲೂಕು
ಗೊತ್ತಾಯ್ತು ಗೊತ್ತಾಯ್ತು ನಂಜನ್ನಗೂಡು ತಾಲೂಕು ಹುಲ್ಲಾಳ್ಳಿ ಗೊತ್ತು.
ಹಾ ಅಲ್ಲಿಂದ ಹ್ ಏನ್ ಮಾಡೋದು ಹಣೆಬರ್ ನಾವೂ ಹುಡುಕಬೇಕಲ್ಲ ಹ್ ಹ್ ಹ್
ಅಹ್ ಹಾ ಹ ಸರಿ ಸರಿ ಹ ಪರ್ವಾಗಿಲ್ಲ ಬಿಡಿ
ಅರೇಂಜ್ ಮ್ಯಾರೇಜೆ
ಹಾ ಹೌದಾ
ಹ್ಮ್ ಏನು ಮಾಡಕ್ ಆಗಲ್ಲ ಎಲ್ಲಿ ಬಂದ್ ಸೇರ್ಬೇಕಂತಿರ್ತಿವೋ ಅಲ್ ಬಂದ್ ಸೇರ್ಕೊತೀವಿ.
ತರಲ್ಲಾ ಹಂಗೆ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ?
ನಿಮ್ದ ಅಪ್ಪನ ಊರು ಯಾವ್ದು
ನಮ್ದೆ ಗುರಿವಿನ್ ಪುರಾ ನಮ್ಮ್ ಮದ್ವೆ ಆಗಿರೋದು ಒನ್ನೇಗೌಡ್ನಳ್ಳಿ.
ಅತ್ರನಾ?
ಆಗುತ್ತೆ
ಸರಿ ಸರಿ ಹಂಗಾದ್ರೆ ಸರಿ.
ಇದಾರಲ್ಲ ಅಂದ್ರೆ ಬಸ್ಸ ಬೈಕಲ್ ಕಾರಲ್ಲಾದ್ರೆ ಬಸಲ್ಲಾದ್ರೆ ಒಂದ್ವರ್ ಗಂಟೆ ಬಸ್ ಸಿಕ್ತಂಗೆ ಬಸ್ ಸಿಕ್ ಇತ್ತಂಗ ಹೆಂಗ್ ಸಿಗುತ್ತೆ ಬಸ್ಸು ಹಂಗೆ.
ಆ ಹಾ ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ?
ಹೇಳ್ಬೇಕು ನಿಮ್ ಹಸ್ಬೆಂಡ್ ಏನ್ ಮಾಡ್ ತಾರೆ
ಹಾ ಏನು
ನಿಮ್ ಹಸ್ಬೆಂಡ್ ಏನ್ ಕೆಲ್ಸ ಮಾಡ್ತಾರೆ ಅಂದೆ. ಹಲೋ ಹಲೋ ಕೇಳಿಸ್ತೈತ
ಹೇಳಿ.
ನಿಮ್ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ.
ಹಾ ಮ್ಯನೆ ಮ್ಯಾನ್ ಮ್ಯಾನೇಜರು ಅಸಿಸ್ಟೆಂಟ್ ಮ್ಯಾನೇಜರು.
ಆ ಪ್ರೈವೇ ಟಾ ಪ್ರೈವೇಟ್ ಬ್ಯಾಂಕ ಗೌರ್ಮೆಂಟಾ.
ಹಾ ಹೌದು
ಹಾ ಹಾ ಸರಿ ಸರಿ. ಮತ್ತೆ ಹೇಳ್ಬೇಕು ಜಾಸ್ ಫ್ಯಾಮಿಲಿನ ನಿಮ್ದು
ಏನು ಕೇಳಿಸ್ತಾ ಇಲ್ಲ.
ಜಾಯಿಂಟ್ ಫ್ಯಾಮಿಲಿನ ಅಂದೆ.
ಇನ್ನ ಅವರು ಒಬ್ಬ್ರೇ ಮಗ ಒಬ್ಬ ಮಗ ಮಗಳು ಇಬ್ರು ಅಕ್ ಅಕ್ಕ ಅವ್ರಿಗ್ ಅಕ್ಕ ಇರೋದು ಅವ್ರೆ ಡೋರು. ಇವ್ರ್ ತಮ್ಮ
ಹ್ಮ್ ಊ ಹ್ಮ
ಅವ್ರಿಗೂ ಮದುವೆ ಆಗಿದೆ ಜಾಯಿಂಟ್ ಫ್ಯಾಮಿಲಿ ಎಂತೆಲ್ಲ ಇರ ಅದ್ ಅತ್ತೆ ಮಾವಾ ಯೂರ್ ಹಸ್ಬೆಂಡ್ ಅಷ್ಟೇ.
ನಾಲ್ಕ್ ಜನ ಇದ್ದೀರ
ಹ ನೀವು ಜಾಯಿಂಟ್ ಫ್ಯಾಮಿಲಿನ?
ಏ ಸೇಮ್. ನಾಲಕ್ಕ್ ಇವಾಗ್ ನಮ್ಮ್ ಮನೆಲಿ ಪ್ರಜ್ ಡ್ ನಾಲ್ಕ್ ಜನ ಇದ್ದೀವಿ.
ಹೊ ಓ
ಮಾವ ಇಲ್ಲ ಮಾವ ಎಕ್ಸ್ ಮಾವ ಎಕ್ಸ್ ಪೈರಾಗಿದ್ರು
ಹಾಗಾರೆ ಇವನ್ ಮೂರೆ ಜನ.
ನಾವ್ ಮೂರ್ ಜನ ನಮ್ಮ್ ಅತ್ತೆ.
ಹಾ ಹಾ ಸರಿ ಸ್
ನಾಲ್ಕ್, ಜನ. ಇದ್ದೀವಿ. ಬಂತ ಊರು ಅದೇ ಅದೇ ಬಂತ ಅಂದೆ.
ತ್ರ ಇದ್ದೀವಿ.
ಹೋಗ್ಬೇಕಾ?
ಹ್ಮ್ ನಂಜನ್ ಗೂಡ್ಗ್ ಹೋಗೆ ಮೈಸೂರಿಗೆ ಹೋಗ್ಬೇಕು ನ ಊರಿಗ್ ಹೋಗ್ತಿಲ್ಲ ಊರಿಂದಾನೇ ಮೈಸೂರರ್ಗ್ ರ್ಹೋಗ್ತಾ ಇರೋದು. ಊರಿಂದಾನೇ ಇಲ್ಲ ನಮ್ ರಿಲೇಟಿವ್ ಮನೆಗ್ ಹೋಗಿದ್ವಿ.
ಹಾ
ಹ ಮೈಸೂರ್ಗ್ ಹೋಗ್ತಾ ಇದೀವಿ.
ಹ್ಮ್ ಹ್ಮ್ ನಮ್ಗೂ ಅಲ್ಲಿ ನಮ್ಮ್ ಅಕ್ಕ ಇದ್ದಾರೆ ನಂಜನ್ ಗೂಡಲ್ಲಿ.
ಹೌದಾ ಹ್ಮ್ ನಿಮ್ ಅಲ್ಲೆ ಹತ್ರ ತಾನೆ ಹುಲ್ಲಾಳಿ ಹಾ.
ಸರಿ ಮತ್ತೆ
ಆರಾಮ್ ತಾನೆ
ಹಾ ಆರಾಮ್
ಹಾ
ಇನ್ನೆನ್ ನಿಮ್ ಟೈಮ್ ಕ್ಲೋಸೆ ನಿಮ್ ಟೈಮ್ ಬಂತು ಆ ಅ ನಾನೆ ಇನ್ನೊಂದು ಹಿಂಗ್ ಬರ್ಬೇಕಾದ್ರೆ ನಿಮ್ಗೆ ಮಾಡ್ತನಿ ನಾನು ಕೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮಾಡ್ತೀನಿ.
ಸರಿ ಸರಿ ಬಾಯ್.